ಹಲೋ ಹಲೋ
ಹಲೋ ಹಾ ಊಟಾತ್ ಮಗ ಊಟಾತ್ ಊಟಾತ್ ನಿಂದು. ಹ್ಮ ತೇಲು ಮುಕ್ ಈಗ ಮನೇಲಿ ಕೆಲಸ
ಹಾ ಹಾ
ಕೆಲ್ಸ ಐತ್ ಮಗ
ಎಂತ ಕೆಲ್ಸ ಮಾಡತ್
ಯ ತೋಟ ಕೌಶಿದಿ ಹೊಡಿಯೋದು ಕಾಟಕ ಕೌಶಿದಿ ಹೊಡಿಯೋದು
ಹ್ಮ
ಸುಮನಾಥ್ ಕದು ಮತ್ತ
ಹ್ಮ್ ಹ್ಮ್ ಎಂತ ಬೆಳಿ ಬೆಳೆದಿರಿ
ಬೆಳಿ ಸುಂಟಿ ಈಗ ಸದ್ಯ ಸುಂಟಿ ಊಟಾತ್ ಕೂತ್ಕೊಂಡ್ಯಾ ಆ ಏನು ಊಟಕ್ಕೆ ಏನ್ ಸಮಸ್ಯ ವಿಚಾರ ಊಟ ಏನೇನ ವಿಶೇಷಪ್ಪ ಆ ವಿಷಯ ವಿಶೇ ಏನ್ ವಿಶೇಷ ಏನ್ ಮಾಡಿದ್ರಪ್ಪ ಊಟಕ್ಕೆ ಅಂದ್ಯಾ ಆ
ಅದಾ ಅನ್ನ ಸಾಂಬಾರ್
ಅನ್ನ ಸಾಂಬಾರ್, ಚಪಾತಿ
ಹ್ಮ್ ಹ್ಮ್
ಎಂತ
ಇ ಶುಂಠಿ ಮುಣನ್ನಕದೈತೆ
ಹ್ಮ
ಶುಂಠಿಗೆ ಮುಣ್ಣು ಹಾಕ್ತಾದವೆ ಶುಂಠಿ ಮುಣ್ಣು ಮಳೆ ಇಲ್ಲ
ಹ್ಮ್
ಕಿ ಬತಾತ ಮೂರ್ದ ಬಿತ್ತಬೋ ಎಂತ ಮಾಡ ಉಕ್ಕು ವಿಜಯ ಮಾಡ ಕ ಬಜ ಬ ತಿಲ್ಲ
ಹ್ಮ್
ತಳಕ್ಕ ನೋಡ ಪೋಕ ಅದಾ
ಹ್ಮ್ ಶುಂಠಿ ಹ ಹಾಕಿದ್ರಿ
ಶುಂಠಿ ಹಾಕಿ ಹದಿನೈದು ಸಾತು ಮಳೆ ಹೋಗತಿ ನೀರು ಮಾಡ್ಬೇಕು ಹ್ಮ ಮಾಡ ಅದು ವಿಚಾರ ಮಾಡ್ತಾ ಕೂತ್ಕೊಂಡೀನಿ
ಹ್ಮ್ ರೋಜೇಟ್ ಮಾಡಿದ್ರರು ಅಥವಾ ನೀರ್ ಹಂಗೆ ಬಿಡ್ತಾ ಇದ್ರರಿ
ಫೋನ್ ಮಾಡಿದ್ದನ
ಇಲ್ಲ
ಫೋನ್ ಮಾಡಿಲ್ಲಂಗಾರ ಹ್ಞೂ
ಹ್ಮ್ ಮೈಕ್ರೋಜೆಟ್ ಮಾಡಿದರರು ಅದು ನೀರ್ ಹಂಗೇ ಬಿಡತೆ ಅ
ಮೈಕ್ರೋಜೆಟ್ ಮಾಡೋಕ ರೆಡಿ ಮಾಡ್ತಿದ್ವಿ ಹಳದಾಗೂ ನೀರಿಲ್ಲ ಈಗೆ ಎಂತ ಮಾಡ್ಬೇಕು ವಿಚಾರ ಮಾಡ್ತಾ ಕುೂತಂದೀನಿ
ಹ್ಮ್
ಇಲ್ಲ ಸಮಸ್ಯೆ ಆಗುತ್ತೆ ಮಳೆಗಾಲಗದಾಗ ಏನು ಮಾಡೋಕ್ಕೂ ಆಗಲ್ಲ ಅಲ್ಲಲ್ಲತೀ
ನಟಿ ಯಾವ ಮಾಡ್ತೀರಿ
ನೆಟೀ ಮಳೆ ಬೀಳ್ದ ನೀರು ಅಗೆ ಹಾಕದ ಏನು ಮಾಡಕಾಗಲ್ಲ ಮಳೆ ಬೀಳ್ಬೇಕು ಮಳೆ ಬಿದ್ದ್ಮಕ ಯಾವವುದಾದ್ರು ರೈತರ ಕೆಲಸ ಏನುನ್ನೋದು ಅವಾಗ ಈಗೇನಿಲ್ಲ
ಹ್ಮ್ ಹ್ಮ್
ಬಿಡ್ಬೋ ಕೋಳಿಗದ ಅಥವಾ ಆಟದ ಕಳಿತ್ಗದ ತ ಕಾಲುವ ಎತದವು ಮಲ್ಲ ಅದಾವ ನಮ್ಮ್ ರೈತರು ಕೆಲಸ ಸನ್ ಈಗ ದಾನ ಕರಿ ಹುಲ್ಲು ಸೊಪ್ಪು ತರೋದ ಐತಿ ಇವಾಗ ದನಜನ ಆಗ ನೀರ್ ರ್ಬಿಡೋದು ತೋಟ ಕಕ ಅ ನೀವೇನ್ ವರ್ಕ್ ಮಾಡ ಮಾಡ್ತಾದ್ದೀರಾ
ಅ ಒಂದು ಏನಿಲ ವಾರಕಿ
ಹ್ಮ ಅಂಗು ಹೊರ್ಕ್ ಇಲ್ಲ ಊರ್ ಬದಿ ಬಂದ್ ಬಿಡ್ವಂದಸ ವರ್ಕ ಇಲ್ಲಾ ಊರ್ವತಿ ಬ ಅಂದ ಅಡ ಸ ಮ ಬ ಕೆಲ್ಸರ್ ಕಬೋ
ಹೌದದ ಬರ್ತಾನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ್ತೆ ಇದಕ್ಕೆ ಮಜಡದಿಲ್ಲ ತೋಟಕ
ತೋಟಕ್ಕೆ ಔಷಧಿ ಹೊಡಿಬೇಕು ಉಷ್ಣಾಂಶ ಹೆಚ್ಚಿಗೆ ಆಕತ್ತನಕತ್ತಾರರು ಔಷಧಿ ಹೊಡೆದಲ್ಲ
ಹ್ಮ್.
ನೋಡ್ ಮಬ್ಬ ಆದ್ಮೇಲೆ ಕೊಡಿಬೇಕು ಅಂದ ತಲೆಗೈತಿ
ಹ್ಮ್.
ಮಾಡ ಆಕೈತಿ ಬಿಳತೆ ಎಲ್ಲ ಮಾರಯ ಎನ ಮಾಡದ ಕಷ್ಟ ಆಗ್ಬಿಟ್ಟೆತ ಈಗ ಸ ಮಚ್ಚ ಅಲ್ಲಿ ನಿಂಬದಿ ಮಳೆ ಆಗ್ತತ ಆ
ಮಳಿ ಇಲ್ಲಿ ಇಲ್ಲಪ್ಪಾ
ಇಲ್ಲಿ ಮಳೆೆಯಲ್ಲ ಹ್ಮ್. ಹ್ಮ್ ಕಷ್ಟ ಮಳೆಗಾಲ ಬಿಳದ ಏನ್ ಮಾಡಕೋಗಲ್ಲ ರೈತರ ಸಮಸ್ಯೆಳ ಬಗೆ ಇವತ್ತು ಅರ್ಧವತ್ತು ವರ್ಷ ಏನ್ ಬರಗಾಲ ಬಿಳತತ್ತು ಏನೊ
ಹ್ಮ್ ಹ್ಮ ಹ್ಮ. ರಂಟಿ ಎಷ್ಟು ಗಂಟೆಗೆ ಹಾಕಿದ್ರೆ
ಶುಂಠಿ ಒಂದು ಹಾಕಟಲ್ಲ ಹಾಕಿದ್ದ ಇ ಒತು ನೀಲ್ ಎಲ್ಲ ಎಳ ಮೂಬುಕಂಡತ್ತು
ಹ ಹಳ ಕೈ ಹಾಕ್ಕಿದ್ರ ನೀವ್ ಹಾಕಿದ್ರಿ
ಓಲ್ಲ ಈಗ ಮತ್ತ ಅದಕ ಮುಣ್ ಸ ಸೂತ್ರ ಸಣ್ಣ ಫುಲ್ ಮುಂಡ್ ಬಿಳಲ್ಲ ಮತ್ತ ಹೊಸತಾಗಿ ಇಲ್ಲೊಂದು ಎಡ ಆಗಿ ತಗಿ ಹಾಕಿದ್ವಿ
ಹ್ಮ್ ಅಲ್ಲ ಇದಯ್ತು ಕಿಂಟರ್ಕ್ರ ಎಷ್ಟು ಅಂಗ ತಾಂಡ ಕಟರೆ
ಹ ಒಬ ಕ್ವಿಂಟಲ್ಲಿಗೆ ಎರಡ್ ಸಾವಿರ
ಹ್ಮ್ ಸರ ಗೊತ್ತ ಕೆಟ್ಟರಕ್ತ ಅಂಡ ಯಾದ
ಹ ಅದು ಅವ್ರಿಗೆ ಏಳ್ ಸಾವಿರ ಅರ್ಷ್ಟ ಇಲ್ ಕೋಡ ಏಳ್ ಸಾವಿರ ಕೊಟ್ಟಂಗಗೆ ಆತ್ತವ್ರಿ
ಹ್ಮ್
ಮತ್ತ ಜನ ಬಂದು ಅ ಪತ್ತಿ ಹಾಕಿ ಹ ಚೋದರು ಮುಂಗ ರಗಿ ಅಂತೂ ಎರಡನೇ ದಿವ್ಸಕ್ಕೆ ಭಾರಿೀ ಮಳೆ ಹೊಡೆದ್ ಬಿಡತತ್ತು ಹೊಡತತ್ತು ಈಗ ಅಷ್ಟ ಮಳಕ್ ಮಳೆ ಇಲ್ಲ
ಹ್ಮ್
ಶುಂಠಿ ಎದ್ದು ಬರಲ್ತಕ್ಕ ಬೆಳ್ಳಂಗ ಮಳೆ ಆಗ್ಬೇಕು ಮಳೆ ಆಗದೆ ನ ಮಾಡಡೋಕ್ಕಾಗಗಲ್ಲ ಹ್ಮ್
ಹ್ಮ ಹಾ ಮಾಡಗಾಗಿ ಕಾಯ್ತಾದದೆ
ನೀ ಹ್ಮ್
ಮಂತ ಅದಲೆ ಒಟಿ ಅಂಗ ದೂರ ಐತೆ
ಟನು ದೂರ ಮಾಡಗೆ ಹ ಕಾಯಾಗ ಹಾಕಿ ಮ ಮಾಳಗ ಆದ ಅದ ಏನು ಮಾಡಕ್ಕೋಗಲ್ಲ ನೀರಾಗ ನೀಟಿ ಮಾಡದು ಏ ಹಾ ಕೆಲವು ಇಲ್ಲಿ ಬ ಜೋಳ ಗಿಳಕ್ಕಿಂದು ಹೊಸ ಕುಂತವು ಮಳೆ ಇಲ್ಲದ ಜನಾ ಎಲ್ಲ ಪರದಾಟ ಆಗ್ಬಿಟ್ಟೈತಿ. ಎಲ್ಲಕ್ಕೂನ್ ನೀರಬೇಕ ಈಗ ಮಳೆಗಾಲ ಕೈ ಕೊಟ್ಟೈತನ ಕಾಣಸತಿ ಈ ವರ್ಷ
ಹ್ಮ್
ಹ್ಮ್
ಮಾವಾರ ಏನ ಅಂತರ.
ಆ ತರ ಮಾವ ಆರಾಮದ ನಿಮ ಮಾವನ ನಿಮಗ ಫೋನ್ ಮಾಡಿದ್ದನಾನಂತ ಮಾಡಿದ್ದನ್ ಮಾಡ
ಹ್ಮ್ ಇಲ್ಲ ಮಾಡಿಲ್ಲ. ಇಲ್ಲ ಇಲ್ಲ ಮಾಡಿಲ್ಲ. ಹ್ಮ್ ಮತ್ತೆ ಅವ್ರ ಏನ ಎಂತ ಗದ್ದಿ ಎಂತ ಹಾಕ್ಯಾರ್ನಲ
ಈಗ ಗದ್ದೆ ಎಲ್ಲಿಐತವ್ರಷ್ಟು ತೋಟ ಮಾಡಿ ಕಿಟಿ ಮಾಡ ನೀ ಇಲ್ಲೆ ಟಾಗಿಕ್ಕಿಂತ ಜೋಳ ನು ಹಕ್ಕ ಕಲ್ ಅನೇಕ ಬೇಸಿಗೆ ಜೋಳ ಕರ್ ಈಗ ತಾ ಕಲ್ಲ್ ಇರಬೇಕ
ಹ್ಮ್ ನೀವು ಜೋಡಾಕ್
ನಾವು ಜ್ವಾಲಾ ಹಾಕಕ ಜಾಗ ಇಲ್ಲ ಜೋಳ ಹಾಕಲ್ಲ
ಹ್ಮ್ ಈ ಸರಿ ನೊಟ್ಟಿನೂ ಕಮ್ಮಿನ
ನೆಟಿಲ ಹ್ಮ್್ಮ
ಹ್ಮ್ ನಟ್ಟಿನ ಕಡಿಮೆ ಅಂದ ಈ ಸರಿ
ಹ್ಮ್ ಮಳೆ ಬಿದ್ರೆ ಎಲ್ಲ ಇದಾವ ಇಲ್ಲ ಅನಗಿಲ್ಲ ಎಲ್ಲ ತೋಟ ತು
ಹ್ಮ್
ಪುರಿ ಮಾಡಿಸಿ ಹ್ಮ್್ಮ್ಮ ಹ
ಮತ್ತೆ
ಎಲ್ಲಾ ಅ ಆರೋಟ ಹುಡ್ರು ಹೇಳಬೇಕಪ್ಪ. ಊಟ ಆಯ್ತು ನಿಮ್ದು
ಹ್ಮ್ ಅಹಮದಬಾದ
ಹ್ಮ್ ಹ್ಮ್
ಎಂತ ಮಾಡ್ತ್ದೀರಿ ಹ್ಮ್.
ಹ ಸಷ ದಸನ್ ಸ್ಪೆಷಾಲ ಏನ ತಂಬಳ ಸಾರು ಉಪ್ಪಿನಿಕಾಯಿ ಹಪ್ಪಳ ಹ್ಮ್್ಮ್್ಮ ಒಂದ ಸ್ವಲ್ಪ ದೇವಸ್ಥಾನ ಕೆಲ್ಸಕ್ಕೆ ಹೋಗಿದ್ದೆ
ಹ್ಮ.
ಹ್ಮ ಮಂತ ಹೇಳ ಮಗ
ಮತ್ತ ಹಳ್ುವಾಗಪ್ಪ ನೀಿನ
ಹಂತ ನಮ್ದ ಈ ವರ್ಷ ಮಳೆಗಾಲ ಬಿಳ್ದ ಏನು ಹೇಳಂಗಿಲ್ಲ ಮಳೆ ನೋಡ್ಬೇಕು
ಹ್ಮ್್ಮ ಹಾ ಕಲೋರಾಮ ಅದುುವ
ಆಕ್ಲು ಆರಾಮ್ದವು ಹಾಲ ಕಮ್ಮಿ ಮಾಡ್ಬಿಟ್ಟು ಮೆ ಹುಲ್ಲು ಸೊಪ್ಪು ತಂದು ಹಾಕಿದೀನಿ ಹಿಂಡಿ ಹಾಕಿದನಿ ಮನೆ ಅಂತಕ ಉಚ್ಕಿನದು ಅದ ನೌಶ ಮೆಡಶನ್ ಮಾಡನಿ ಹ್ಮ ಚಲ ಆಳ್ಕನ್ನೇ ಪಟ್ಟು
ಹ್ಮ್ ಹ್ಮ್ ಹತ ಮನ್ನಾಗಲ್ಲ ಆರಾಮ್ ಇದಾರಲ್ಲ
ಹ್ಮ್ ರಮದಾರ ರಮದಾರ
ಹ್ಮ್
ಮಳೆ ಹಕೈತಿ ಆಕೈತಿ ಅಂತಾರರು ಯಾವಾಗ ಮಳೆ ಆಗದು ಏನುಂಚ ಅವು
ಹ್ಮ್ ಮಳಿ ಓದಸತಾರ ಎಷ್ಟಳು ಆಗೋಗೋದು
ಓ ಇೋ ಸರಿ ಇಷ್ಟೊಳಗೆ ಮಳೆಗಾಲ ಹೆಚ್ಚಿಗೆ ಹೋಗಿತ್ತು ವ್ಯವಸಾಯ ಎಂತ ಮಾಡ್ತತೆೇನೋ ಗೊತ್ತಾಗೋದು
ವ ಸರಿ ಜಸ್ತಿದು ಕಸರಿ ಕ ಕಮಿ ಆಗ್ತನಸತ
ಹ್ಮ ಎಂತ ಸುಡ್ಗಡ ಏನು ಬ್ದು ಮತ್ತ ಹಾ ವಾಹ್
ಸರಿತ ಹಂಗಾರ ಇಡ್ತ ನಾನನ್
ಕಟ್ಟಿಯ ಮಾತಾಡು ಮಾತಾಡ ಇನಂದ